ಹಲೋ ಏಲ್ ನೋಡದ್ರೀ
ಊಟ ಆಯ್ತೇನ್ ರೀ
ಮತ್ತ ಏನ್ಡದ್ರೀ ಮತ್ತೆ ಊಟ ಆಗ್ಯದಿಲ್ಲ
ಹಾ ಹಾಗೇದ್ ನೋಡ್ರಿ ಸರ್ ನಿಮ್ದು
ಸರಿ ಹ್ಮ ಹಾಗೆದ್ರಿ ಹೆಂಗ ಹತ್ತಿ ಗಿತ್ತಿ ಹೆಂಗ ಬೆಳದ್ರಿ ಹ್ಮ್ ಸ್ವಲ್ಪ ಮದ್ವಿಗ್ ಹಯ್ದಿರರಿ ಮದ್ವಿ ಊಟ ಮಾಡ್ಕ ಬಂದೆ ಅಲ್ಲೇ ಹಸಿವಿಲ್ಲ ಇವಾಗ ಹ್ಮ
ಹೌದ್ರೀ ಎಲ್ಲಿರ್ತಿ ಎಲ್ಲಿ ಇರ್ತೀರಿ ಮದ್ವಿ
ನಮೋರಾಗ ಇತ್ರೀ ಸ
ಯಾರದ್ರೀ
ನಮ್ಮ್ಉರ ಗೌಡ್ರ ಅಂತ ಆದ್ರೀ ಗೌಡರು
ಹಾ ಹಾ ಚಲೋ ಐತ್ ರೀ ಮದ್ವಿ
ಹ್ಮ ಚಲೋ ಇತ್ರಿ
ಏನೇನ್ ಮಾಡತರ ಮದ್ವೆ ಊಟ
ಊಟ ರೊಟ್ಟಿ ಚಪಾತಿ ಮತ್ತೆ ಬೋಂದಿ ಮೊಸರು ಹಾ ಎಷ್ಟು ಕೊಟರು ನೋಡ್ರರಿ
ಏ ಚಿಕನ್ ಅದೇನಿಲ್ಲನ್ ರಿ
ಏ ಇಲ್ಲ ಗೌಡ್ರಲ್ಲ ಚಿಕನ್ ತಿನ್ನಲ್ಲ ಅವರು
ಸ ಮಾಂಸಾಹರಿ ಇದು
ಹ ಹಾ ಮಾಂಸಹಾರಿ ಅಲ್ರಿ ಸಸ್ಯಾಹಾರಿ
ಈ ಕಡೆ ಉತ್ತರ ಕನ್ನಡ ಸೈಡ್ ಮ ಚಪಾತಿಯದೇಏನಿಲ್ಲೇನ್ ರೀ ಚಪಾತಿ ಚಪಾತಿರಿ
ಹಾಂ ಚಪಾತಿ ಚಪಾತಿ ರೊಟ್ಟಿ ಇಂಡಿಯ ಲ
ಹಾಂ ಹಾಂ ಈ ಕಡೆಗೆ ಆ ಕಡೆ ಮಂಡ್ಯ ಸೈಡ್ ಭಾರಿ ಮಾಡ್ತಾರಂತ್ ರೀ ಊಟ ಹ ಮರಾಗಿ ಮುದ್ದೆ ಇದೆ ಬಾಡುಟ ಟೈಪ್ ಕೊಡ್ತಾರೆೀ ಆ ಥರ ಇರ್ಬೇಕು ರೀ ಊಟ ಅಂದ್ರೆ ಚೋಲೋ ಕಮಗೆ ನಿಮ್ ಕಡೆಗೆ ಏನ್ ರೀ ಅದು ರಟ್ಟಿ ಉಣ್ಣೋದು
ಮಂಡ್ಯ ಸೈಡ್ ಬಡೋಟ ಕೊಡತ್ರಿ ಬಾರಿ ಕುತಾರಕಾಯಿ ಒಂದು ತೋರಿ ಒಂದ್ ಸಾಲೆ ಕಡೆ
ಯಾರು ಯಾರು ಅರೇಂನ್ರೀ ರಿಲೇಟಿವ್
ಒಬತು ರುಪಾಯಿ
ಹ ಮತ್ ಫ್ರೆಂಡ್ಸ್ ಇದರು ಫ್ರೆಂಡ್ಸ್ ಇದ್ರರು ಒಂದ್ಸಲ ಕರ್ಕೊಂಡು ಹೋಗ್ ರಿ ಆ ಕಡೆಗೆ ನೋಡ್ಕೊಂಬರಾಮ ರೀ ಹ್ಮ್ ಹ್ಮ್ ಅಕಡೆ ಆದಿಚುಂಚನಗಿರಿ ಅಕಡೆ ನೋಡ್ಬೇಕ್ರಿ ಮಂಡ್ಯ ನವಲ್ ಅದಾವ್ ಆಕಡೆ
ಹ್ಮ ಪಡ್ರೀ ಅಲ್ಲಿ ಕಬ್ನ ಬೆಂಗಳೂರಗ್ ಇದನಲ್ರಿೀ
ಬೆಂಗ್ಳೂರಾಗ ಏನ ಮಾಡರಿ ಕೆಲ್ಸ.
ಗಿದ್ದೇ ಬರ್ ಏನ್ ಮಾಡ್ತಿದ್ದಿರೀ.
ಹ್ಮ ಮತ್ತ ಹೋಕದ
ಹಾ ಹೋ ಬಕ್ರಿ ಮತ್ತೆ